ಹಲೋ
ಹಾ ಇವಾಗ ಬಂತ್ಲ ಅ
ಹ್ಮ್ ಹ್ಮ್ ಮಗಮ ಕಚರ್ ಬ
ಹಾ ಬರಲ್ಲ ಸ್ವಲ್ಪ ನಿಂತು ಬರ್ ಮಾಡ್ದ
ಹ್ಮ
ಏಲ್ ಮಾಡೈತಿ ಮಾಕೊಂಡೇನ್
ಇಲ್ಲ
ಹಾ
ಚಾರ್ ಜಕೊಂಡ ರೀಲ್ಸ್ ನೊ
ಬೆಟ್ ಮೇಲೆ ಫುಲ್ ಅದು ಹಾಫ್ ಎಟ್ ಮೇಲೆ
ಹಾ
ಹೋದ್ನ ಶಂಕ್ರಿ
ಅಲ್ಲ ಹೋದ್ಲು ಬಸ್ ಹತ್ತಿರ್ಪಾಯ ಕಟತಿ ಹೋದಾ ಹೋದಾ ಹಲೋ
ಕಲ ಆ ನ ಇಕಲ ಇಕಲ್ಲ
ಇಲ್ಕಲ್ ಇಲ್ಕಲ್
ಇಳ್ಕಲ್ಲ ಇಳ್ಕಲ್ಲ ಅಂತನು ಆ ಚಳ ಅಂತ ಇ ಕಲ್ಲಂತ ಯಾವ ಸೈಡ್ ಬರ್ತಾವ ಹತ್ರ ನಿಮಗ
ಅದೇ ಬಾಗಲ್ಕೋಟ ಹೋಗ ಸ
ಬಾಗಲ್ಕೋಟ
ಹಾ ಲಿಂಗಸೂರಿಂದ ಒಂದ ನಲವತ್ತೈದು ನಿಮ್ಸೂರಿಂದ ಒಂದು್ ಐವತ್ತಾರ ಕಿಲೋಮೀಟರ್ ಆರ್ತೇನೆ
ಆಾಪುರಂತ ಅದೇ
ಹ್ಮ
ಶಾಪುರ್ಲಿಂದ ಐವತ್ತು ಕಿಲೋಮೀಟರ್ ಆತ್ದ್
ಹಾ ಲಿಂಗಸ್ ಲಿಂಗ್ ಸುರಂದ ಅರವತ್ತನ ಅರವತ್ತಗತ ಅರವತ್ತಿನ ಅರವತ್ತಗತಲ್ಲಿಂಗ ಸುರಂದ್
ಹ್ಮ
ಶಾಪುರಂದ ಭ ಬಸ ಹತ ಇಲ್ಕಲಿ
ಹ್ಮ್ ಬಲ್ಕೋಟೆ ಬಾಲ್ಕೋಟೆ ಹುವ
ಹ ಇಲ್ಕಲ್ ಗಜೇಂದ್ರಗಡ
ಗದಗ್ ಗದಗ್ ದೃಷ್ಟಿ ಒಳಗ್ ಬರುತ್ ನೋಡದು
ಗದ ಡಿಸ್ಟಕ್ ರಾಯಚೂ ಬಾರ
ಹ್ಮ್
ರೈಚೂರ್ ಬರ್ಲ ರೈಚೂರು ಹೆಚ್ಚಿತ್ತು
ಹ್ಮ್ ಹು ಹಾ ಗದ್ದಗೊಳಗ್ ಬರುತ್ತೆ
ಅದಾಗ ಬರ್ತದ ಅಲೋ
ಹ್ಮ್
ಏನ್ ಮಾಡಕತಿ ಮಕ್ಕೊಂಡಿದ.
ಇಲ್ಲ ನಿನ್ ಯಾರ್ ಕೂಡ ಮಾತಾಡತಿ ಫೋನಜರು ಹೂಟ್ಟೆ ಎತ್ತಲ್ಲ.
ಹಾ ನಿಮ್ ಮನಿ ಕೊಟಿದೆ.
ಹ
ಮನ್ಯಾಗೆ ಕೊಟ್ಟಿದ್ದೆ ಫೋನ್ ಹೊರಗೆ ಹಯ್ದ ಒಂಬತ್ ತವಂಬ ಎಷ್ಟ ಗಂಟೆಗ್ ಮಾಡಿದರ್ ಹೇಳಿ.
ನೀ ಎಷ್ಟ ಗಂಟಿಗ್ ಮಾಡಿದ ರಾತ್ರಿ ಮಾಡಿದ ವಟ್ಟಾ.
ಹ ಅವಾಗ ಆಮೇಲೆ ಯ ಇದು ಯಪ್ನ ಫೋನ್ ಮಾಡವು ಫೋನ್ದೆ ಮಾತಾಡಕತಿದ್ಯಾ.
ಹ್ಮ
ಆಮೇಲ್ ಫಸ್ಟ್ಗೆ ಕಾಲ್ ಮಾತಾಡಕ್ತಿದ್ದ ಆಮೇಲೆ ಕಟ್ ಮಾಡಿದ್ಳ. ಮೂರ್ ಸರ್ತಿ ಮಾಡಿದರ.
ಹ್ಮ್
ಆಮೇಲೆ ಫೋನ್ ನ ಮಾ ಇದು ಆ್ಯಪ್ನ ಮಾತಾಡಕತಿದೆ ಹೋಗಿ.
ಹ್ಮ್ ಹ್ಮ್ ಅತ್ಸಗತ್ನಿ.
ನಾ ಇರ್ಲಿಲ್ಲ ಅವಾಗ ನಾ ಇರ್ಲಿಲ್ಲ ಅವಾಗ.
ಹಾ
ಮನೆ ಕೊಟ್ಟಿದ್ದೆ.
ಅದೇ ಗೊತ್ತಾಯತ ನನ್ನ ಮನೆಗಾರಿಗಾರ ಪಟ ನ ಅಂತ ಸುಮ್ಮ ಆವೇಲೆ ಮೆಸೇಜ್ ಮಾಡಿದೆ.
ಹ್ಮ ಆಮೇಲ್ ಬಂದ್ ನೋಡಿದ ನಾನು ಇ ಜಸ್ಟ್ ನೋಡಿದೆ ಆಮೇಲೆ ನಿನ್ ಹಾಕಿದೆ ಇಲ್ಲಂತ. ಫೋನ್ ಮಾಡಿದ ಆಮೇಲೆ ಫೋನ್ ಮಾಡಿದ್ನಲ್ಲ.
ಹ್ಮ್
ಹ ಅವಾಗ ಫೋನ ಕೈಗೆತ್ತ.
ಹ್ಮ್
ಇವಾಗ ಮುಂಜಾನೆ ಬಂದ ಅವ್ನು ಅಮೌಂಟ್.
ಹ್ಮ
ಇದು ಎಲ್ಲಾರೂ ಹೋಗ್ಯಾರೆನ ಊರಿಗೆ.
ಹ್ಮ್ ಎಲ್ರು ಹೋಗ್ಯಾರೆ ನಾನು ಸಂದಿಪ್ ಇಬ್ರೇ.
ಹಾ ಆ ರೂಮ್ನ್ಯಾಗ್ ಯಾರಿರೋ.
ಆ ಕಡೆ ಆಕೆ ನಾಗಲ್ಲಿಂದ ಇದ್ರೆ. ಇಬ್ರ ಯಾರು ನಾಯಲ್ಮ್ ಆಚೆ ಹೋಗ್ಯವಿರಿ.
ಯಾಕೆನ ಇಲ್ಲೇ ಸನ್ಯ ಆದ ವತಾರ ಮಂದಿ.
ಹು
ಇವನ್ನು ಕಳೆ ಇಲ್ಲ.
ಹ್ಮ್ ಹ
ಹೋಗಿಲೋವ.
ಹೋಗಿಲ್ಲ ಯಾಕ್.
ಮೊನೆ ನಿನ್ನೇನ ಬರೋದ ಎಷ್ಟ ಜಿನ ಆಯ್ತೋ ಮೂರ್ ದಿವಸಕೆನ್ ಬರಕತೊ ನೇನೆ ಎರ್ಡ ದಿವ್ಸ ಆಯ್ತ.
ಹ್ಮ ಎರ್ಡ ಮೂರ್ ದಿನ ಆಯ್ತ್ ಬಂದು.
ಮತ್ತೆ ಯಾಕ್ ಹೋಗಂಗಿಲ್ಲ ಅವಾಗ್ ಇದ್ರಲ್ಲ ಹಿಂಗೆ. ಒಂಬತ್ ಒಂಬತ್ ತಾಸ್ ಬೇಕಂತ ಅವ್ರ ಹುಡುಗ.
ಒಂದ್ ದಿನಾನೇ ಬೇಕು ಹೋಗಕ್ ಅವಂಗ.
ಬಿಜೋರಿ ಹ ರಜ ಟ್ರೈನಿಗ್ ಹೋಗ್ಯಾರ್ ಮುಂದೆ. ಮೂರ್ ಬ್ಯಾಚ್ನಾಗ್ ಹೋಗ್ವಿ ಟ್ರೈನಿಂಗ್ ನಾವು.
ಹಾ
ಎಲ್ಲಿಂದ ಗತ್ತು ಯಾದ್ಗಿರ್ಲಿಂದ ಬಿದರ್ಕ ಹಾ ಯಾವಾಗಿತ್ತು ಗೊತ್ತು ಮುಂಜಾನೆ ಮೂರ್ ಗಂಟೆಗ ಇತ್ತು ಬಸ್ ಇ ಟ್ರೈನ್
ಹಾ
ಆರರೆಗೆ ಅಂಗ್ ಮುಟ್ಟವಿ ಇಲ್ಲ ಆರವರೆಗ ಮುಟ್ಟಿವಲ್ಲ ನಿಗೆ ಏಳ ಆಾಗಿತ್ತು ಏಳು ಗಂಟೆೆಗೆ ಮುಟ್ಟಿವವಿ ಹ ನಾಕ ಗ ಮೂರ್ ಗಂಟೆೆಗೆ ರಿ ನಾ ಏಳ ಗಂಟೆಗೆ ಮುಟ್ಟಿವ ಅಲ್ಲಿ ಇವ ಹೆಂಗಂತನಲ್ಲ ಇವ ಯಾದಗಿರಿ ಬಂದ್ ಹೋಗೋದು ಹೋದ್ರು ಹಂಗನ ನಿಂಗೆ ಸುಮ್ನೆ ಬಸ್ಸಿಗ್ ರೊಕ್ ಸುಮ್ನೆ ಬಸ್ಸಿಗೆ ರೊಕ್ಕ ಕೊಟ್ಟು ತ ನ ಬಸ್ ಎಷ್ಟ ಬೀದರ್ ಎಕ್ಸ್ಪ್ರೆಸ್ ವರ್ತ
ಟ್ರೈನ್ ಗೊತ್ತಾಗಲಿ ನಮ್ಗೆ
ಹ ಹಾ ಹ ಟ್ರೈನ್ ಆದ್ರೆ ಆರಾಮೋಗ ಓತಾನ ಬಿದಾರ ಇಲ್ಲಿಂದ ಹೆಂಗ ್ತಾನತ್ತ ಚಾಪುರ್ದಂದ ಗುಧವಾರ ಹೋಗಬೇಕತ್ತ
ಹ್ಮ್
ಗಲ್ಬಾರ್ಲಿಂದ ಮತ್ತೆ ಇದಗ ಹೋಗಬಕ್ ಬಿದರ್ಗ್ ಹೋಗಬಬೇಕಕ್ಂತ
ಹ್ಮ್ ಸೇಡಮ ಉನಾಬಾದ
ಹ್ಮ್ ಬಿದರ್ಲಿಂದ ಮತ್ತೆ ಅವ್ರದ್ದು ಅವ್ರದ್ದಿಂದ ಎಕಡೆ ಹೋಗ್ಬೇಕತ್ ಮತ್ತೆ ನ್ನು ನೀ ಒಂದು ಡೈರೆಕ್ಟ್ ಲಿಂಕ್ಸುರ್ಗ ಹಾಗ ಡರೆಕ್
ಡೈರೆಕ್ಟ್ನಾದು
ಹಾ
ಡೈರೆಕ್ಟ್
ಡೈರೆಕ್ಟ್ ಲಿಂಗಸಿರ್ಗ್ ಹೋಗಿ ಆಮೇಲೆ ಆ ಕಡೆ
ಆ ಕಡೆ ಬಸ್ ಇರ್ತ ಮು್ದ್ಗಲ್ಲಿಗೆ
ನಿಮ್ಮೂರಿಗೆ
ಹ್ಮ್ ಹೋಗಂಗಂದನ್ಸರ್ ಊ್ರ ಹೋಗನ್ಸರಿ ಹೋಗದಸರಾಗ ಮತ್ತರರ ತರ ಅಲ್ಲೇ ಇದ
ಹ್ಮ ನ್ ಬಸ್ ಇರ್ತಾವ ಅಲ್
ಹಾ
ಬಸ್ ಇರ್ತದುುವ ಜಾಸ್ತಿ ಏನ್ ಕಡಿಮೆ ಇರ್ತಾವ
ಹ ಚಗ್ಗಿ ಹತ್ತು ನಿಮಿಷಗಂದು ಬರ್ತ
ಹಾ
ಹೊಂದ್ ಸರ್ ಹೋ್ತನಿಲ್ಲ ದೋಸ್ತರ್ ಮನಡ್ತೇನಿ ಇಲ್ಲಾಂದ್ರೆ ಅತ್ತಿ ಮನ ಇಲ್ಲ ಹಾಸ್ಟೆಲ್
ಹಾ ನಿಮಸುರೆಗೆ ಮಾಡಿದ್ದೇ ಅವ ಅಂತ
ಹ ಹ ಬಸ್ತೆ ರತೆ ಸ್ರ್ಲಿಂಗ ಸ
ಹ್ಮ ಫಸ್ಟ್ ಇಯರ್ ಸೆಕೆಂಡ್ ಇಯರ್ಗೆ ಬಂದ ನಿಲ್ಲಿಗೆ
ಹ್ಮ
ಸೆಕೆಂಡ್ ಇಯರ್ ಮಾಡಿಲ್ಲ
ಹ ಹ
ಮಾಡ್ಬೇಕೆ ನೀವ ಹೋಗಿ ಮಾಡ್ಲೇಬೇಕದ ಹಂಗ
ಮಾಡ್ಲೇಬೇಕು
ಮಾಳ ಮಾ ಪಸ್ಟ್ ಪೀಸ್ ಸುಮ್ಮನೆ ಮಾಡವಿ ಆಮೇಲೆ ಸೈನ್ಸ್ ಮಾಡಿದ ನಡತ ಮಾಡಿದ್ಡೆ
ಹ್ಮ್
ಕ್ಯಾನ್ಸಲ್ ಮಾಡಸ ನೋಡಮ ಬರ್ತನ್
ಹ್ಮ್ ಹೌದು.
ಮಾಡಿಸ್ಯಾನ್ ಅಂತ್ ಫಸ್ಟ್ ಪಿಸಿ ಮಾಡಬೇಕ್ ಸೈನ್ಸ್ ಮಾಡಿದ್ರ ನಮ್ದಂತ ಬರಲ್ಲ ನಿಮ್ದೇ ಮಾಡ್ತೇನ್ ಬಂದರ ಆ ಲಿಂಗ್ಯಾ ನಾಗ್ಯಾ ಅವರ ಎಲ್ಲಾ ಮುಗ್ಸಿ ಬಂದಾರ ಏನ್
ಹ್ಮ ಗೊತ್ತಿಲ್ಲ.
ನಾಯಗೆ
ಹ್ಮ ಗೊತ್ತಿಲ್ಲ ಬಾ.
ಲಿಂಗ್ಯ ಹತ್ತನೇ ಕ್ಲಾಸ್ ಮುಗಸರ್ಬೇಕ ಏನ್ ಲಿಂಗ್ಯ ಸಂತ್ಯ.
ಹ್ಮ್
ಎಲ್ಲಾ ಸಂಪಿ ಅವ್ರ ಎಲ್ಲಾ ಡಿಗ್ರಿ ಮುಗಸಿ ಬಂದಾರ ಡಿಗ್ರಿ ಹಚ್ಚಿ ಬಂದಾರ ಇವ್ರು.
ಸಂದಿಪೊರ
ಸಂಪ್ಯ ಸಂಪ್ಯಾನ ಡಿಗ್ರಿ ಮುಗಿಸಿ ಬಂದಾನ ಏನ್. ಎಸ್ಸೆಲ್ಸಿ ಮುಗ್ಸಿ ಬಂದಾನ ಎಷ್ಟ್ ಕಡೆಗ ಅದಾನ್ಲೆ ಅವ ಇಷ್ಟೇ ಹನಾ.
ಹಾ ಮತ್ತೇನ ಮಾಡತ್ತಿರಿ.
ಏನಿಲ್ಲ ರೋಡಿಗ್ ಕುಂತಿನಿ ನೀ ಏನ್ ಮಾಡಕತ್ತಿ.
ಹ
ಹಾ
ಸುಮ್ಮ ಕುತ್ತಿನ್ ನಾನ್.
ಎಕಡ ಹೋಗಂಗಿಲ್ಲೆನ್ ಯಸುಬಾ ಹೋಗ್ಯಾನ್ ಏನ್ ಎಸು.
ಹೋದಾ ಮುಂಜ್ಯಲೇ ಎದ್ದ ಅವ್.
ಯಾರ ತಂದಿದ್ದ ಅವಾ ಬುಲೆಟ್.
ಅವ್ರ ಮಾವಂದ.
ಹ್ಮ ಐಫೋ ಐಫೋನ್ ಆಗ್ಯದ ಬುಲೆಟ್ ತರದೇನು ಐಫೋನ್ ತರದೇನು.
ಹ್ಮ್ ಕಾಲೇಜಿಗ ತೋ ಬಾ ಅಂದ್ರ ತರಲ್ಲ ಮಗಾ ಅವ.
ಹಾ ನಿನ್ನೆ ಮಗ ಡುಮ್ಮಗ್ ಯಾರನ್ನ ಕರ್ಕ ಬಂದಿದ್ದ ಅಲ್. ಡುಮ್ಮಗ್ ಯಾರನ್ನ ಕರ್ಕ ಬಂದಿದ್ದ.
ಹ್ಮ ಯಾರೊ ಬಂದಿರಪ್ಪಾ.
ಎನ್ ಎಸ್ ಗಾಡಿ ತೊಗೊಬಂದ ಎನ್ ಎಸ್ ಗಾಡಿ ತಗೊಬಂದ ಕರ್ಕ ಬಂದಿದ್ದ. ಮಾಡ ಮಾಡಂತ ಅಷ್ಟೆ ಅಲೋ.
ಹ್ಮ್
ನಮ್ಮರು ಹ ಇ ಚನ್ ರೆಡ್ಡಿ ಗೌಡ ಎಲ್ಲಾ ಒಂದೇ ಹೊತದ ಒಂದೊಂದ್ಸತಿ. ಅಲ್ಲ ಲೆಜೆಂಡರಿ ಫಾರ್ಚೂನ್ರ ಆದ ಅದ.
ಹಾ
ಹಲೋ
ಹ್ಮ್ ಹಲೋ
ನಿಮ್ಮೂರ ನಿಮ್ ಡಿಸ್ಟ್ರಿಕ್ ಎಮ್ ಎಲ್ ಎ ಯಾರ?
ಹ್ಮ ಅಜ್ಜಲ್ ಬಾರಪ್ಪಾ.
ಆ
ವಜ್ಜಲ್ ಮಾರಪ್ಪ
ಡಿ ಸಿ ಯಾರ ಹಾರ?
ಡಿ ಸಿ ಯಾರ ಹಾನ್ ಗೊತ್ತಿಲ್ಲ.
ಹಾಗಿ ಹ
ಹಾ
ಅವಾಗ ನೋಡಿದ್ದಲ್ಲಮ್ಮ ಯದ್ಗಿಬೀ ಸಿಂಗ ಇದ್ದ ಬಂದಿದ್ದೆಲ್ಲ ಮತ್ತ
ಯಾರೇನ ನೋಡಿಲ್ಲ
ಹವತ್ ಬಂದಿತ್ಲಾ
ಹ್ಮ ನಾ ಕಾಲೇಜಗ ಬಂದಿದ್ ಕಾಲೇಜ್ಗ್ ಇದ್ದಿಲ್ಲ ಅವತ್ ನಿ ಗ್ರೂಪಿಗೆ ಫೋಟೋ ಹಾಕಿರ
ಹ್ಮ ಸರಿ ಸರಿ ತಗ ಚಾರ್ಜ್ ಇಲ್ಲಾ ಇಡತನ ಆಮೇಲ್ ಮಾಡ್ತೇನ್.
ಸರಿ ಮಾ ಕೊತ ನಾನು
ಹಾ ಸರಿ ಇಡ್ಲ